ನಮಸ್ಕಾರ
ಮತ್ತೆ ಶುಭ ಮುಂಜಾನೆ ಹೇಗಿದ್ದೀರಾ
ಹಾ ಚಂದ ಇದ್ದೀರಿ ಏನ್ ಮಾಡ್ತಾ ಇದಯಾ
ನಾನು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೆ ಹೌದ ಹಾ
ಹಾಗೆ
ಹೌದು ಕನಸುಗಳ ಬಗ್ಗೆ ನಮಗೆ ಗೊತ್ತಾ ನಿಮಗೆ ಕನಸು ಬಿದ್ದಿದ್ಯಾ
ಹಾ ಇದ್ದ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅದೇ
ಏನ್ ಯೋಚನೆ
ಹ ನಮ್ಮ ಮುಂದೆ ಜೀವನದ ಬಗ್ಗೆ
ಹ ಹಾ ಅದು ಒಳ್ಳೆಯ ವಿಚಾರ ಏನ್ ಆಗ್ಬೇಕು ಅಂತ ಆಸೆ ಇದೆ ನಿಮ್ಗೆ
ನಾನು ದೊಡ್ಡ ಸಾಧನೆ ಮಾಡಬೇಕು ಅಂತ ಬಯಸುತ್ತೇನೆ
ಅದು ತುಂಬಾ ಒಳ್ಳೆಯ ಕನಸು ಅದಕ್ಕೆ ಏನ್ ಮಾಡ್ತಾ ಇದಯ
ದಿನ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಹೊಸ ವಿಷಯಗಳು ಅರ್ಥ ಮಾಡ್ಕೊಳ್ಳಕೆ ಪ್ರಯತ್ನ ಮಾಡ್ತಾ ಇದ್ದೀನಿ
ಕಷ್ಟಪಟ್ಟರೆ ಖಂಡಿತ ಫಲ ಸಿಗುತ್ತೆ ನಾನು ಜನರಿಗೆ ಉಪಯೋಗ ಆಗುವ ಕೆಲಸ ಮಾಡಬೇಕು ಅಂತ ಬಯಸುತ್ತೇನೆ
ಹೌದಾ ಅದು ಒಳ್ಳೆ ತುಂಬಾ ಮನಸ್ಸು ನಿಂದು ಆಗಿದ್ದರೆ
ಕೇವಲ ನಮ್ಮ ಸಂತೋಷಕ್ಕೆ ಅಲ್ಲ ಬೇರೆಯವರಿಗೂ ಸಹಾಯ ಆಗ್ಬೇಕು ಹ
ನಾನು ಅವ ಕೂಡ ಅದೇ ರೀತಿ ಯೋಚನೆ ಮಾಡುತ್ತಿದ್ದೆ ಆದರೆ ಅದು ನಮ್ಮಿಂದ ಆಗುವುದಿಲ್ಲ ಅಂತ ತಿಳಿದುಕೊಂಡ ಸುಮ್ಮನಾಲೆ
ಕನಸು ಕಂಡರೆ ಸಾಕು ಅಂತ ಲ್ಲ ಅದಕ್ಕೆ ಶ್ರಮ ಕೂಡ ಬೇಕು
ಕೆಲವೊಮ್ಮೆ ಸುಸ್ತು ಆಗುತ್ತೆ ಆದರೆ ಆ ಸಮಯದಲ್ಲೇ ಮತ್ತೆ ನಾವು ನಿಲ್ಲಿಸಬಾರದು.
ನಾನು ಕೂಡ ಕೆಲವೊಮ್ಮೆ ಬೇಸರ ಪಡುತ್ತೇನೆ. ಆಗ ನಿನ್ನ ನನ್ನ ಕನಸುಗಳನ್ನು ನೆನಪಿಸಿಕೊಳ್ಳುತ್ತೇನೆ.
ಅದರಿಂದ ಮತ್ತೆ ಉತ್ಸಾಹ ಬರುತ್ತೆ ಅಲ್ವಾ
ಹೌದು ಮತ್ತೆ ಹೊಸ ಶಕ್ತಿ ಸಿಗುತ್ತೆ
ನಮ್ಮ ವಯಸ್ಸಲ್ಲಿ ಸರಿಯಾದ ದಾರಿ ಹಿಡಿಯೋದು ತುಂಬಾ ಮುಖ್ಯ
ಒಂದು ತಪ್ಪು ನೀಡಿದಾರ ಕೂಡ ಜೀವನದ ಮೇಲೆ ಪ್ರಭಾವ ಬೀರಬಹುದು ಏನಂತೀರಾ
ಅದಕ್ಕೆ ಹಿರಿಯರು ಇರದು ಅವರ ಮಾತನ್ನು ನಾವು ಕೇಳಬೇಕು. ಕಪ್ಪಸ್
ಹಾಗೂ ನಮ್ಮ ಅನುಭವದಿಂದ ಕೂಡ ಕಲಿಯಬೇಕು.
ನಿನ್ನ ಮಾತು ಕೇಳಿದ್ಮೇಲೆ ನನಗೆ ಇನ್ನೂ ಧೈರ್ಯ ಬಂದಿದೆ.
ನನಗೂ ಸಂತೋಷ ಆಯ್ತು. ಪರಸ್ಪರ ಪ್ರೋತ್ಸಾಹ ಕೊಡ್ತಾ ಹೋದರೆ ಯಾವ ಕನಸು ಕೂಡ ದೊಡ್ಡದಲ್ಲ.
ನಿಜವ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ ಇವಾಗ.
ನಂಬಿಕೆ ಶ್ರಮ ಮತ್ತು ತಾಳ್ಮೆ ಇದ್ದರೆ ಯಶಸ್ಸು ನಮ್ಮದೇ.
ಹಾಗಾದರೆ ಇವತ್ತಿಂದಾನೇ ಇನ್ನ ಹೆಚ್ಚು ಪ್ರಯತ್ನ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿ ಏನೆ
ಹೌದು ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಇರಲಿ ಅಂತ ಆಶಿಸೋಣ.
ಹ್ಮ್ ನಮ್ಮ ಕನಸುಗಳು ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗುದು ದೆ ಅಂತ ನಂಬಿಸ್ತೇನೆ.
ಹಾಗು ನಮ್ಮ ಪ್ರಯತ್ನಗಳ ಯ ಅವುಗಳನ್ನು ನಿಜವಾಗಿ ಹಾಗ ಮುಂದಿನ ಸಲ ಯೋಚನೆ ಮಾಡಿ ಪ್ರಯತ್ನ ಪಡೋಣ.
ಇನ್ನೊಂದು ನಾನೊಂದು ಸ್ವಲ್ಪ ನಡ್ಕೊಂಡು ಬರ್ತಿದ್ದೆ.
ಹಾ
ಆ ನಿನ್ನ ನೋಡಿ ಇಲ್ಲಿಗೆ ಬಂದೆ.
ಏಕೆ
ಏಕೆ
ನಿಮಗೆ ಹಾಗು ನಿಮ್ಮ ಸ್ನೇಹಿತರ ಬಗ್ಗೆ ಏನನ್ ಏನ್ ಗೊತ್ತು ಸ್ನೇಹದ ಮಹತ್ವ ಗೊತ್ತಾ ನಿಮಗೆ.
ಹ್ಮ್ ನಿಮಗೆ ಗೊತ್ತಿದೆಯಾ
ಮನೆ ಮುಂದೆ ಕುತ್ಕೊಂಡ್ ಗಾಳಿ ತಗೋತಾ ಇದ್ದೀನೀ ನೀನ್ ಏನ್ ಮಾಡ್ತಿದೀಯಾ.
ನಾನು ಸ್ವಲ್ಪ ನಡ್ಕೊಂಡು ಬರ್ತಿದ್ದೆ.
ಹಾ
ಹ ನಿನ್ನ ನೋಡಿ ಇಲ್ಲಿಗೆ ಬಂದೆ ಅಂತ ಅನ್ಕೊಂಡೆ ಆದರೆ
ಒಳ್ಳೆಯದಾಯ್ತು. ಇವತ್ತು ತುಂಬಾ ಸಮಯ ಆಯ್ತು ಮಾತಾಡದೆ.
ಹೌದು ಅದಕ್ಕೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ.
ಹೇಳು ಏನ್ ವಿಷಯ
ನಮ್ಮ ಸ್ನೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ
ಯಾಕೆ ಅಚಾನಕ್ ಆ ವಿಷಯ ನೆನಪಾಯಿತು
ಕೆಲವು ಜನರು ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಇನ್ನು ಕೆಲವರು ಅದನ್ನ ಸುಲಭವಾಗಿ ಮರೆತು ಬಿಡತ್ತಾರೆ
ಅದು ನಿಜ ಒಳ್ಳೆ ಸ್ನೇಹಿತರು ಸಿಗೋದು ಸುಲಭ ಅಲ್ಲ
ಹಾಗೆ
ದೃಷ್ಟಿಯಲ್ಲಿ ಒಳ್ಳೆ ಸ್ನೇಹಿತ ಅಂದ್ರೆ ಹೇಗಿರ್ಬೇಕು
ನನ್ನ ದೃಷ್ಟಿಯಲ್ಲಿ ಒಳ್ಳೆ ಸ್ನೇಹಿತ ಅಂದರೆ ಹೇಗಿರಬೇಕಾ
ಹ್ಮ
ಆಹ ಕಷ್ಟ ಸಮಯದಲ್ಲಿ ಜತೆ ನಿಲ್ಲುವವನು
ಹಾ
ಹ್ಮ್ ಮತ್ತೆ
ಹೌದು ಆಗ ಯಾರು ನಿಜವಾದ ಸ್ನೇಹಿತ ಅಂತ ಗೊತ್ತಾಗುತ್ತೆ
ನಾನು ಚಿಕ್ಕವನಿದ್ದಾಗ ತುಂಬಾ ಜನ ಜೊತೆ ಓಡಾಡ್ತಾ ಇದ್ದೆ
ಆಮೇಲೆ
ಆಮೇಲೆ ವರ್ಷಗಳು ಕಲಿತ ಆಮೇಲೆ ಅವರಲ್ಲಿ
ಹಾ ಬಿಡಿ ಅದು ಯಾಕೆ ಹೇಳಿ
ಹೌದಾ ಜೀವನದ ಹಾಗೆ ಅಲ್ವಾ ಎಲ್ಲರೂ ಒಂದೇ ಕಡೆನ ಇರಲ್ಲ
ಹಾಗೆ ಇವತ್ತು ಅವರು ಇರ್ತಾರೆ ನಾಳೆ ಹೋಗ್ತಾರೆ ಏನು ಮಾಡಕ ಅಲ್ಲ ಆದ್ರೂ ಕೆಲವರು ರ ನೆನಪು ಯಾವಾಗ್ಲೂ ಇರುತ್ತೆ
ಯಾಕಂದ್ರೆ ಅವ್ರ ಜೊತೆ ಕಳೆದ ಸಮಯ ಮೂಲ್ಯ
ಹೌದು ನಿನ್ನ ಜೊತೆ ಮಾತಾಡಿದ್ದಾಗ ಮನಸ್ಸು ಅಗುರಾಯಿತು
ನನಗೂ ಹಾಗೆ ಅನಿಸುತ್ತೆ ಕೆಲವು ಮಾತುಗಳು ಮನಸ್ಸಿಗೆ ನೆಮ್ಮದಿ
ಕೆಲವೊಮ್ಮೆ ಮನಸ್ಸಲ್ಲಿ ಇರುವ ವಿಷಯ ಯಾರಿಗೂ ಹೇಳೋಕ್ಕಾಗಲ್ಲ
ಆಗ ನಂಬಿಕೆ ಇರುವ ಸ್ನೇಹಿತ ಬೇಕು
ಹೌದು ನಂಬಿಕೆ ಇಲ್ಲದ ಸ್ನೇಹಕ್ಕೆ ಅರ್ಥನೇ ಇರುವುದಿಲ್ಲ
ಪರಸ್ಪರ ಗೌರವ ಕೂಡ ಮುಖ್ಯ
ಒಬ್ಬರನ್ನ ಒಬ್ಬರು ಅರ್ಥ ಮಾಡಕೊಳ್ಳುವುದು ತುಂಬಾ ದೊಡ್ಡ ಗುಣ
ಕೆಲವೊಮ್ಮೆ ಭಿನ್ನ ಅಭಿಪ್ರಾಯ ಇರಬಹುದು
ಆದರೂ ಅದರಿಂದ ಸ್ನೇಹ ಮುರಿಯಬಾರದು ಅಂತ ನಾನು
ಸರಿ ಮಾತಾಡಿ ಸಮಸ್ಯೆ ಬಗೆಹರಿಸಬೇಕು
ಹ್ಮ್ ಹೌದು ಕೋಪದಲ್ಲಿ ಹೇಳಿದ ಮಾತುಗಳು ನೋವು ಕೊಡಬಹುದು
ಅದಕ್ಕೆ ಮಾತಾಡುವಾಗ ಎಚ್ಚರಿಕೆ ಬೇಕು
ನಿನ್ನ ಜೀವನದಲ್ಲಿ ಮರೆಯಲಾಗದ ಸ್ನೇಹಿತ ಇದ್ದಾನ
ಹೌದು ನನ್ನ ಕಷ್ಟದ ಸಮಯದಲ್ಲಿ ಧೈರ್ಯ ಹೇಳಿದ ಒಬ್ಬ ಸ್ನೇಹಿತ ಇದ್ದಾನೆ
ಹಾಗೆ ಅವರ ಸಹಾಯ ಮರೆಯೋಕ ಆಗಲ್ಲ ಅಲ್ವಾ
ಯಾವತ್ತಿಗೂ ಇಲ್ಲ
ಹ್ಮ ನಾನು ಕೂಡ ಕೆಲವರ ಉಪಕಾರ ಮರೆಯೋಕ್ಕಾಗಲ್ಲ
ಕೃತಜ್ಞತೆ ಇರಬೇಕು ಅದು ಮನುಷ್ಯನ ಒಳ್ಳೆಯ ಗುಣ
ಇವಾಗ ಜನರು ತುಂಬಾ ಬಿಸಿ ಇದ್ದಾರೆ
ಹ ಆದ್ರೂ ನಿಜವಾದ ಸ್ನೇಹಕ್ಕೆ ಸ್ವಲ್ಪ ಸಮಯ ಮೀಸಲು ಇಡಬೇಕು
ಒಂದು ಚಿಕ್ಕ ಮಾತು ಕೂಡ ಸ್ನೇಹವನ್ನು ಬಲಪಡಿಸುತ್ತೆ
ಹೇಗಿದ್ಯಾ ಅಂತ ಕೇಳೋುದು ಕೂಡ ಕೆಲವರಿಗೆ ಸಂತೋಷ ಕೊಡುತ್ತೆ
ನಮ್ಮ ಜೀವನದಲ್ಲಿ ಕುಟುಂಬ ಎಷ್ಟು ಮುಖ್ಯ ಓ ಒಳ್ಳೆ ಸ್ನೇಹಿತ ಕೂಡ ಅಷ್ಟೇ ಮುಖ್ಯ
ನಾನು ಅದನ್ನು ಒಪ್ಪುತ್ತೇನೆ
ಮುಂದಿನ ವರ್ಷಗಳು ಕೇಳಿದ್ರೆ ಮೇಲೆ ಕೂಡ ನಮ್ಮ ಸ್ನೇಹ ಹೀಗೆ ಇರಬೇಕು ಅಂತ ಬಯಸುತ್ತೇನೆ ನಾು
ಹೌದು ಖಂಡಿತ ನಿಜವಾದ ಸ್ನೇಹ ಕಾಲದಿಂದ ಕಡಿಮೆ ಆಗಲ್ಲ
ಈ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ
ನನಗೂ ಒಳ್ಳೆಯ ಸ್ನೇಹಿತ ಇದ್ದರೆ ಜೀವನ ಇನ್ನೂ ಸುಂದರ ಅನಿಸುತ್ತೆ ಹದು
ಹೌದಾ ಹ್ಮ್ ಸ್ನೇಹ ಅಂದ್ರೆ ಕೆಲವು ಮಾತಲ್ಲ ಅದು ನಂಬಿಕೆ ಗೌರವ ಮತ್ತು ಪ್ರೀತಿಯ ಬಂಧ ಅಂತ ನಾನು ಬಯಸುತ್ತೇನೆ
ನಿಜ ಅಂತಹ ಬಂದ ಸಿಗೋದು ಜೀವನದ ದೊಡ್ಡ ಅದೃಷ್ಟ
ಹೆ ನನಗೆ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷವಾಗಿದೆ
ಹೌದು ನಿಮಗೆ ರಾತ್ರಿ ಕನಸುಗಳು ಬೀಳುತ್ತಾ
ರಾತ್ರಿ ಕನಸುಗಳು ಹಾ ತುಂಬಾ ಬೀಳುತ್ತೆ ಬಿಡಿ ನಮಗೆ
ಹೌದಾ ಏನ್ ಕನಸು
ಮತ ಸ ಯಾವ ತರ ಕನಸು ಅಂತ ಅದು ಮರ್ತ ಹೋಗಿದ್ದ ನಿ ಕನಸು ಬಂದ ಮೇಲೆ ಆಮೇಲೆ ಮರೆತು ಹೋಗುತ್ತೇನೆ ನಾನು
ನಾನು ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತಿದ್ದೆ ಸುತ್ತಮುತ್ತ ಎಲ್ಲಾ ಕಡೆ ಮೋಡ ಮತ್ತು ಮಂಜಿನ ದೃಶ್ಯ ಇತ್ತು
ಹ್ಮ ಅದೇ
ಆಮೇಲೆ ಏನಾಯ್ತು ಗೊತ್ತಾ ದೂರದಲ್ಲಿ ಒಂದು ಬೆಳಕು ಕಾಣಿಸತತ್ತು ಅದನ್ನು ನೋಡ್ತಾ ನೋಡ್ತಾ ಮುಂದಿನ ನಡಿಯೋಕೆ ಶುರು ಮಾಡಿದೆ
ಆಮೇಲೆ ಏನಾಯ್ತು
ಭಯ ಆಯ್ತು ಸ್ವಲ್ಪ ಆದ್ರೂ ಆ ಬೆಳಕುನ ಏನ್ ಮಾಡ ತಿ ತಿಳ್ಸೋಕೆ ಅನಿಸುತ್ತಾ ಅಂತ ನೋಡ್ದ
ಹ್ಮ್ ಹಾಗೆ ಮತ್ತೆ ನಿಮ್ಮ ಸಮಯವನ್ನು ಕೊಟ್ಟು ಮಾತನಾಡಿರುವುದಕ್ಕೆ ಧನ್ಯವಾದಗಳು
ಶುಭ